ಹಲೋ
ಏನ್ ಮಾಡ್ತಿದ್ದಿಯಾ ಚೆನ್ನಾಗಿದ್ದಿಯಾ.
ಹಾ ನೀನು.
ನಾನು ಚೆನ್ನಾಗಿದ್ದೀನಿ ಊಟಾ.
ಊಟ ಇನ್ನ ಇಲ್ಲ ನಿಮ್ದು.
ನಾವು ಮಾಡ್ಬೇಕು ನಮ್ಮ್ ಊರಲ್ಲಿ ಜಾತ್ರೆ ಮುಂದಿನ ವಾರ. ಅದಕ್ಕೆ ಕರಿಯೋಣ ಅಂತ ನಿನ್ಗೆ ಕರೆ ಮಾಡ್ದೆ.
ಇದೆ
ಮುಗಿಯತ್ತಲ್ಲಾ ಒಂದಿನ ಏನ ಆಗಲ್ಲ ಬಾ ಅಂದ್ರೆ ಅವತ್ತೆ ನಿಂದು ಆದ್ರ ಹಿಂದಿನ ದಿವ್ಸ ಬಂದ್ಬಿಡು ರಾತ್ರಿ. ಮತ್ತೆ ಅವತ್ತು ಜಾತ್ರೆ ಮುಗಸ್ಕೊಂಡು ಸಂಜೆ ಹೋಗುವಂತೆ ನಿಂಗ್ ಅನುಕೂಲ ಆದ್ರೆ.
ನಿಮ್ಮ್ ಜಾತ್ರೆಯಲ್ಲಿ ಏನೇನು ಸ್ಪೆಷಲ್ಲ.
ನಮ್ಮ್ ಜಾತ್ರೆಯಲ್ಲಿ ಅಂದ್ರೆ ಅದು ಎಷ್ಟು ಫಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಡೇಸ್. ಅ ಭಜನಾ ಎಲ್ಲ ಇರುತ್ತಾ ಅದಕ್ಕೆಲ್ಲಾ ನಾವೇ ಹೋಗ ಕ್ಕಾಗಲ್ಲ ಬಿಡು ಯಾವಾಗೋ ಅಂದ್ರೆ ಒಂದ್ ಎರಡ್ ದಿವ್ಸ ಹೋಗಿ ಭಜನಾ ಮಾಡ್ತೀವಿ.
ಹ್ಮು
ತ್ತ್ ಭಜನಾ ಅಂತ ಏಳ ದಿವ್ಸ ಭಜನೆ ಇರುತ್ತೆ ಆಮೇಲೆ ಅದಾದ್ಮೇಲೆ ಅವತ್ತಿನ ದಿನ ಒಂದಿನ ಮೊಸೂರು ಗಡ್ಗೆ ಅಂತ ಮಾಡ್ತಾರೆ.
ಹ್ಮು
ಆವತ್ತಿನ ದಿನ ನಸಿಕಲ್ಲಿ ಎಲ್ಲಾರೂ ಊರುಳ ಸೇವೆ ಮಾಡ್ತಾರೆ ದೇವ್ರಗೆ. ಅದಾದ್ಮೇಲೆ ಆರ್ ಗ ಗಂಟೆಗ ಮೊಸರ್ ಗಡಿಗೆ ಇರುತ್ತೆ ಅದ್ ನೋಡೋಕ್ ಚೆನ್ನಾಗಿರುತ್ತೆ. ಆದ್ರೆ ಜಾಸ್ತಿ ಜನಗಳೆಲ್ಲ ಬಂದಿರ್ತಾರೆ ಅಷ್ಟೊಂದ್ ಗದ್ಲ ಇರುತ್ತೆ ಅಂದ್ರು ಅದ್ರಲ್ಲೇ ಹೋಗ್ ನೋಡೋದು.
ಹ್ಮು
ಅದಾದ್ಮೇಲೆ ಆ ಊರ್ ತುಂಬಾ ಎಲ್ಲ ದೇವ್ರ್ದು ಮೆರವಣಿಗೆ ಇರುತ್ತೆ ಆನೆ ಮೇಲೆ. ಆನೆ ಎಲ್ಲ ಬಂದಿರುತ್ತೆ. ಮತ್ತೆ ಬೆಳ್ಳಿ ರಥದಲ್ಲಿ ಅದು ಮಟ್ಟದ್ದು ಇರ್ತಾರಲ್ಲ ಸ್ವಾಮಿಗಳು
ಹ್ಮು
ಅದ್ರಲ್ಲಿ ಅವರೆಲ್ಲಾ ಕೂತ್ಕೊಂಡು ಊರೆಲ್ಲಾ ಮೆರವಣಿಗೆ ಇರುತ್ತೆ. ಅಲ್ಲಿ ಗೊಂಬೆಗಳು
ಹ್ಮ್
ಹಾಡ ಕುಣಿತ ನಮ್ಮ ಸಂಸ್ಕೃತಿಿದು ಎಲ್ಲಾ
ಹ್ಮ್
ಏನೇನುೋ ವಿಶೇಷತೆಗಳು ಇರ್ತವಲ್ಲ ಅದೆಲ್ಲಾ ಅಲ್ಲಿ ಮಾಡ್ತಾರೆ
ಹ್ಮ್
ಮತ್ತೆ ಸಂಜೆ ರಥ ಇರುತ್ತೆ
ಹ್ಮ್
ರಥದಲ್ಲಿ ದೇವ್ರನ ಕೂರಿಸಿ ಮಠದಿಂದ ಪಾತ್ಗಟ್ಟಿ ಅಂತ ಇರುತ್ತೆ ಅಲ್ಲಿ ತನ್ಕಾರತ ಇರುತ್ತೆ ಮತ್ತ ರಥಕ್ಕೆಲ್ಲಾ ಉತ್ತತ್ತಿ ಎಲ್ಲ ಹಾಕ್ತಿೀವಿ
ಹ್ಮ್
ಮತ್ತೆ ಏನು ಯಾರ್ಯಾರು ಏನೇನು ಅನ್ಕೊಂಡಿದ್ರೆ ಬಾಳೆ ಮೇಲೆ ಎಲ್ಲ ಅವ ಅರಕೆನ್ನೊಬ್ಬರ್ದು ಎಸಿತಾರೆ
ಹ್ಮ್
ಏನೇನೋ ಮಾಡ್ತಾರೆ ಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಜಾತ್ರೆಯಲ್ಲಿ ನಿಂಗ ನ್ ಬೇು ಕೊಡಸ್ತೀನಿ
ಇಷ್ಟೇನಾ ನಿಮ್ಮ್ೂರ್ ಜಾತ್ರೆ
ಆ ಇಷ್ಟೆ
ಅವೇನು ಬಂದಿರಲ್ಲ ಕೂಡೋದು ಆಡೋದು ತಿನ್ನೋದು
ಅದು ಇರುತ್ತೆ ಅದು ಅಂದ್ರೆ ಫಸ್ಟ್ ಜಾತ್ರೆ ಶುರುವಾಗೋ ದಿವಸದಿಂದ ಹದ್ನೈದು ದಿವ್ಸ ತನಕ ಎಲ್ಲ ಇರುತ್ತೆ ಹಲೋ
ಹ್ಮ್
ಇರುತ್ತೆ ಬಂದಿರುತ್ತೆ ಗಾಲಿ ಅದು ದೊಡ್ಡದು ಚಿರ್ಕಿಗಾಣೆ ಎಲ್ಲ ಬಂದಿರುತ್ತೆ ಬಾ ನಿನ್ನ ಕುರುಸ್ತೀನಿ ಅದರಲ್ಲಿ ಮತ್ತೇನು ಬಳೆ ಸರಾ ಏನೇನ್ ಬೇಕೆಲ್ಲಾ ಕೊಡಸ್ತೀನಿ
ಹ್ಮ್
ಬಾ ಹೋಗೋಣ ನೀನೇನೇನು ಕೇಳಲ್ಲ ಅನ್ಕೋತೀನಿ ಅಂದ್ರೆ ಎಲ್ಲ ವೆರೈಟಿ ತಿಿಂದ ಬರದ ಅಷ್ಟೇ
ಹ್ಮ್
ಮತ್ತೆ ಮತ್ತೇನ್ ಸಮಾಚಾರ
ನೀನೇ ಹೇಳ್ಬೇಕು ಡ್ರೆಸ್ ತಗೊಂಡಿಯ ಜಾತ್ರೆಗೆ
ಏ ಇಲ್ಲಮ್ಮ ಇನ್ನುೂ ತಗೋಬೇಕು
ತದ ಬ
ಅದೇ ನಾರ್ಮಲ್ ಡ್ರೆಸ್ ತಗೋತೀನಿ ಸುಮ್ನೆ ಸಿಂಪಲ್ ಅಷ್ಟೊಂದೇನು ಜೋರಾಗಿರೋ ಏನೆಲ್ಲ
ಹಾ ಜಾತ್ರೆಗ್ ಬಂದೋರ್ಗೆ ಕೊಡಸ್ತೀರಿ
ರಾತ್ರಿಗ್ ಬಂದ್ರಿಗೆಲ್ಲಾ ಕೊಡ್ಸಲ್ಲ ಸುಮ್ಮ್ನೆ ಯಾರಾದ್ರೂ ಅಪ್ರೂಪಗೆ ಬಂದಿರುತ್ತಾರಲ್ಲ
ಹಾ
ಅವ್ರರಿಗೆಲ್ಲ ಕೊಡಸ್ತೀವಿ
ಹ್ಮ್
ಇನ್ನು ನಾರ್ಮಲ್ ಆಗ ಎಲ್ರು ಬಂದಿರ್ತಾರ ನಮ್ ಕುಟುಂಬದವರು ಅವ್ರರಿಗೆಲ್ಲಾ ಕೊಡಸ್ತ ಕೂರಕ್ ಆಗಲ್ಲ
ಹ್ಮ್
ಯಾವಾಗ್ಲೋ ಒಂದ್ಸಲ ಬಂದಿರ್ತಾರಲ್ಲಾ ಅವ್ರಿಗ ಅದು ಏನೇನು ಇರ್ತೈತ್ತಲ್ಲ ಅವ್ರದ್ದೇ ಒಂದು ಗೌರ ಅದಲ್ಲ ಮಾಡಿ ಕಳಸ್ತೀವಿ ಮತ್ತೇನ್ ಸಮಾಚಾರ ಏನೋ ತಿನ್ ಏನೋ ತಿನ್ನಾಗತಿ ಅನ್ಸುತ್ತ
ಇಲ್ಲ ಏನು ತಿನ್ನಕತಿಲ್ಲ
ಯಾಕ ಏನು ಕೊಟ್ಟಿಲ್ಲ ನಿಮ್ಮಮ್ಮಿ
ಏನು ಕೊಟ್ಟಿಲ್ಲ ಇವಾಗ ಬಂದ್ರ ಯಾರ್ ಜೋಡಿ ಮಾತಾಡಕತಿ ಅಂತ ಕೇಳಕತ್ತಿದ್ರು
ಹಾ ಹಾ ಜಾತ್ರೆ ಕರ್ಯಾಗ ಫೋನ್ ಮಾಡೀನಿ ಅಂತ ಹೇಳು
ಹ್ಮ್ ಹೇಳಿದೆ ಹ್ಮ್ ಆರಾಮ್ ಅದಾರ
ಹ್ಮ್
ಕಡೆ ಕಡೆ ಇದ
ಆ
ಹ್ಮ ಹ್ಮ ಏನಿಲ್ಲ ನಾನು ಡಬ್ಬಿ ಕಟ್ಟಿ ತಿಂದಿನ ಇಲ್ಲ ಅಂತೇಳಿ ಡಬ್ಬಿ ಚೆಕ್ ಮಾಡಕತ್ತಾರ
ತಿಂದಿಯಾ ಇಲ್ಲ
ಹನ್ ಹೋಗಣನ ತಿಂದೀನಿ ಫಸ್ಟ್ಗನೆ
ಹ್ಮ್ ಮೊದ್ಲು ತಿನ್ನೋದೇ ಕಾರ್ಯ
ಹ್ಮ್ ಆಮೇಲೆ ರೊಕ್ಕ ಕೊಟ್ಟಿದ್ರು ಅವ ಏನ್ ಖರ್ಚು ಮಾಡಿನೇ ಇಲ್ಲ ಅಂತ ನೋಡಕಟ್ಟಾರ
ಏನ ಖರ್ಚು ಮಾಡಕ್ ಕೊಟ್ಟಿದ್ರ ಸುಮ್ನೆ ಕೊಟ್ಟಿದ್ರಾ
ೇ ದಗ ನಿ ತಿಗ
ಮತ್ತೇನು ಈ ಕಡೆ ಬಾ ಸ್ವಲ್ಪ
ವ ಹಲೋ
ಹಲೋ
ಹೇಳು
ನೀನೇ ಹೇಳ್ಬೇಕು ಹೆಂಗ್ ಬರ್ದೆ ಇವತ್ತು ಪರೀಕ್ಷೆ ಅಂತ
ಚಲೋ ಬರ್ದೇ
ಹ್ಮ್ ಎಲ್ಲಾ ಓದ್ಕೊಂಡೋಗಿದ್ದೆ ಬಂದಿತ್ತ
ಹ್ಮ್ ನೋಡಿದ್ ನಾ ಎಲ್ಲಾ ನೋಡಿದ್ದೇ ಬಂದಿತ್ತು
ಹ ಅಂದ್ರೆ ಮಸ್ತ್ ಆಗಿರುತ್ತ
ಹ್ಮ್ ಬರದೇ ಅಲ್ಲಷ್ಟು
ಹ್ಮ್ ಮತ್ತ್ ಮೊನ್ನೆ ನಿಮ್ಮೂರರ್ ಜಾತ್ರೆ ಇತ್ ಅಂತ ನಂಗೆ ಎಳೇ ಇಲ್ಲ ಕರ್ದೇ ಇಲ್ಲ
ಇಲ್ಲ ಇನ್ನ ಮುಂದ್ ಐತಿ ನಮ್ಮೂರ ಜಾತ್ರಿ
ಮತ್ತೆ ಮೊನ್ನೆ ಅಂತ
ಇಲ್ಲ ಮುಂದಿನ ತಿಂಗಳು ಮುಂದಿನ ತಿಂಗಳಾಯ್ತು
ಹಾ ಹಾ
ಎರಡೆರಡು ಜಾತ್ರೆ ಅದಾ
ಹ್ಮ್ ಅಂದ್ರೆ ಫುಲ್ ಜೋರು ಈ ಸಲ ಹಾ ಏನ್ ನೀನು ಬಟ್ಟೆ ಎಲ್ಲಾ ತಗೊಂಡ
ಇಲ್ಲ ಮುಂದಿನ ತಿಂಗಳಲ್ಲ ಇನ್ನ ತಗೋಬೇಕು
ಹಾ ಹಾ ನಮ್ಗೂ ಕೊಡಸ್ತಯಾ ಬಂದ್ರೆ
ಇಲ್ಲ ನೀವ್ ಹೆಂಗ ಕೊಡ್ಸಂಗಿಲ್ಲ ಅಂದ್ರೆ ನಾವ್ ಹಗೆ ಯಾರ್ಗೂ ಕೊಡ್ಸಂಗಿಲ್ಲ ಎರಡೆರಡು ಜಾತ್ರೆ ಇರ್ತಾವಲ್ಲಾ
ಖರ್ಚು ಜಾಸ್ತಿ
ಹಾ
ಸುಮ್ನೆ ಜಾತ್ರೆ ಮಾಡ್ಬಿಟ್ಟು ಪಳಾರೆ ಎಲ್ಲಾ ಕೊಡಸಿ ಕಳ್ಸೋರು
ಹಾ ಅಷ್ಟೇ
ಹ್ಮ್ ಹ್ಮ್ ಬಟ್ಟೆ ಏನ್ ಬೇಡ ಬಿಡು ಜಾತ್ರೆೆಯಲ್ಲಿ ಏನಾದ್ರು ತಿನ್ನೋದಕ್ಕೆ ಕೊಡ್ಸೋ
ಹ್ಮ
ನೀನ್ ಕರಿತಿಲ್ಲಾ ಅಂದ್ರರು ನಾನನ್ ಹೇಳ್ತೀ
ಹ ಗುಡಿಯಲ್ಲಿ ಪ್ರಸಾದ್ ಇರುತ್ತ ಕೊಡಸ್ತೀನಿ ಅದ್ನ್ನೇ
ಪ್ರಸಾದ ಇರುತ್ತೆ ಆದ್ರೆ ಜಾತ್ರಲಿ ಏನಾದ್ರು ತಿನ್ನಕ್ ಬಂದಿರುತ್ತಲ್ಲ
ಕಾಸ್ಟ್ಲಿ ಇರ್ತೈತ ಚಲೋ ಇರಲ್ಲ ಅವದೆಲ್ಲ
ಕೊಡ್ಸುಮ್ ಮನ್ಸಿರ್ಬೇಕು ಕಾಸ್ಟ್ಲಿ ಇರುತ್ತೆ ಅಂತಂದ್ರೆ ಹೆಂಗೆ ಹಿಂಗೇನ್ ಜಾತ್ರೆ ಕರ್ದಬಿಟ್ಟು
ಓಪನ್ ಏರಿಯಾ ಒಳಗೆ ಎಲ್ಲಾ ಮಾಡ್ತಿರ್ತಾರ ಎಲ್ಲಾ ಡಸ್ಟ್ ಪಾಟಿ ಕಲ್ಸ್ ಬರ್ತೀರಿ ತಾವು
ಹ್ಮ್ ಆಯ್ತ್ ಬಿಡಮ್ಮಕ್ ಕೊಡ್ಸಲ್ಲ ಅಂತ ಹೇಳ್ಬಿಡು
ಅವೆಲ್ಲಾ ತಿನ್ಬಾರ್ದು ಹೊಟ್ಟೆ ಹಾಳ ಆತದ
ಆಯ್ತು ಮನೇಲಿ ಏನು ಏನು ಅಂದ್ರೆ ವಿಶೇಷ ಏನ್ ಊಟ ಮಾಡ್ತೀರಾ ಅಡ್ಗೆ ಯಾವಾಗ
ಇಲ್ಲ ನಾವ್ ಮನ್ಯಾಗ ಏನು ಮಾಡಂಗಿಲ್ಲ ಅವತ್ತಡಗಿನಿ
ಓ ಅಲ್ಲೇ ಎಲ್ಲಿ ಜಾತ್ರೆ ಇರುತ್ತೆ ಅಲ್ಲೇ ಹೋಗ್ಬಿಡದ್ ಮನೆಯವರೆಲ್ಲಾ
ನಮ್ಮೂರ್ ಕಡೆ ಹಿಂಗ ಪ್ರಸಾದ ಬಾಳ ಇರುತ್ತ ರೋಡ್ಳಗೆಲ್ಲಾ
ಮನಗ್ ಬಂದೋರ್ಗ್ ಹ ಹ ಮನಗ್ ಬಂದೋರ್ಗುನು ಕರ್ಕೊಂಡ್ ಹೋಗ್ಬಡ ಹ
ಅದು ಚೆನ್ನಾಗಿರುತ್ತಾ ತರ ಕರ್ಕೊಂಡ ಹೋಗಿದ್ರೆ ಅಂದ್ರೆ ಇವಾಗ
ಅಲ್ಲಿ ಪ್ರಸಾದ ಅಲ್ಲ ಪ್ರಸಾದ ಅಲ್ಲ ಪ್ರಸಾದ ದೇವ್ರ ಪ್ರಸಾದ ಸಿಗುತ್ತಾ ಇ ನೋಗೆ ಮನೇೆಯಲ್ಲಿ ನಮ್ಮಿ ಮಾಡಿ ಉಣಿಸಬೋದು
ಅದೆ ಇವಾಗ ದೇವಿಗೆ ಎಲ್ಲ ನೈದೆ ಕೊಡಲ್ವಾ
ಕೊಡ್ತೀವಿ ದೇವ್ರರಿಗೆ ಎಷ್ಟು ಬೇಕ ಅಸರ ಮಾಡಿರ್ತೀವಿ
ಹಾ ಹಂಗೆ ಬಂದವರ್ನೆೆಲ್ಲಾ ಊರ ಒರಗಡೆ ಕರ್ಕ ಕೊಂಡ್ ಹೋಗ್ಬಿಡ್ದ ಪ್ರಸಾದ ತಿನ್ನಕ್ಕೆ
ಹ್ಮ್ ಹ್ಮ್ ಪ್ರಸಾದದ ಎನಕ್ಕ ಸಂಭವ ಕೂಡ ಮತ್ ನಾವು ಅವ್ರಿಗೆ ಅಡ್ಗೆ ಮಾಡ್ಕೊತ ಕೂತ್ ಜಾತ್ರೆ ನೋಡೋದ ಅವಾಗ
ಒಳ್ಳೆ ಉಪಾಯನೇ ಮಾಡ್ತೀಯಾ ಬಿಡೋ
ನೀವು ಬಂದ್ರರು ಅಷ್ಟೇ ನಿಮ್ಮನ್ನು ಕರ್ಕೊಂಡ ಹೋಗ್ಬಿಡ್ತೀವಿ
ನಾವವು ಅಷ್ಟೇ ಬರ್ತೀವಿ ಏನ್ ಜಾತ್ರೆ ಅಂದ್ರನೆ ಅದೆಲ್ಲ ನೋಡೋದೆಲ್ಲ ಇರುತ್ತೆ ಹೊರಗಡೆ
ಹಾ ಮತ್ತೆ ನಾವು ನೀವು ಕೂತ್ಕೊಂಡು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊತ ಕುೂತ್ ಜಾತ್ರೆ ಯಾರ್ ನೋಡ್ಬೇಕು ಅಲ್ಲಿ ಮಾಡ್ಸಿ ಪ್ರಸಾದ ಯಾರ್ ತಿನ್ಬೇಕು
ನಮ್ಮಂತರು ನಿಮಂತವರು ಇರ್ತಾರಲ್ಲ ಹೋಗದು ತಿನ್ನದು
ಹಾ ಜಾತ್ರ ನೋಡೋದು
ಅಷ್ಟೇ ಸರಿ ಅದು ಹೋಗ್ಲಿ ಜಾತ್ರೆಯಲ್ಲಿ ಬಳೆ ನಾದ್ರು ಕೊಡಸ್ತಯಾ ಸರಾನಾದ್ರರು ಕೊಡಸ್ತಯಾ
ಓಲ್ಡ್ ಫ್ಯಾಶನ್ ಅದೆಲ್ಲ ಅದೆಲ್ಲಾ ನೀವೆಲ್ಲಾ ಹಾಕಳಲ್ಲ ಈಗ
ಆಗ್ತವಮ್ಮ ನಮ್ ಸಂಸ್ಕೃತಿ ಬಿಡಕ್ಕಾಗಲ್ಲ ಅಂದ್ರೆ ಬಂದಿರ್ತೀವಿ ಅಲ್ಲ ಅನ್ನೋದಕ್ ಅಲ್ಲಿ ಏನೋ ಒಂದು ನೆನಪು
ನೆನ್ಪಿಗೋಸ್ಕರ ಫೋಟೋ ತಕ್ಕೊೊಳ್ಳೋಣ ನೆನ್ಪಿಗೋಸ್ಕರ ಫೋಟೋ ತಕೊಳ್ಳೋಣ
ಅಂದ್ರೆ ಹಿಂಗ ಏನಾದ್ರು ವಸ್ತುಗಳನ್ನ ನಾವು ಧರಿಸಿದಾಗ ಅದು ನೀವ ಅದಿರಿ ಅಂತಾನೂ ನಮಗ ಬರ್ಬೇಕಲ್ಲ ಫೀಲು
ಹಾಗಾದ್ರೆ ಏಂದ್ರ ಒಂದ್ ಕೊಡಸ್ತೇನೆ
ಹ್ಮ್ ಮತ್ತೇನು ಇವಾಗ ಮುಗೀತು ಎಕ್ಸಾಮು ಮತ್ತೆ ಯಾವಾಗ
ಹಾ
ಇವತ್ತಿನ ಮುಗೀತ ಪರೀಕ್ಷೆ ಮತ್ತೆವಾಗ ಅಂದೆ
ಮತ್ತೆ ಐತಿ ಇನ್ನೊಂದು ಎರಡು ದಿನ ಬಿಟ್ಟು
ಹ್ಮ್ ಸರಿ ಹಂಗಿದ್ರೆ ಓದ್ತೀಯಾ ಎನ್ನುವುದು
ಹಾ ಹಾ ಆಯ್ತ ಆಯ್ತು
ಹಾ
ಹ್ಮ